ಹ ಅರಾಮ ತ ಮನೆ ನ
ಹ ಆರಾಮಣ
ಏನ್ ವಿಶೇಷ ಆಯ್ತಪ್ಪ ನಿ್ದ
ನಮ್ದು ಆಯ್ತ
ಏನುಡ್ದ ಮ ತಮ್ಮ
ಏನು ಇಲ್ಲಣ್ಣ ಒಂದ್ ಡೌಟ್ ಇತ್ತಣ
ಏನಿತ್ತನ
ಆ ಸ್ವಲ್ಪ ಆರ್ಮಿ ಹೆಂಗ ಆಗ್ಬೇಕನ್ನೋದು ಸ್ವಲ್ಪ ಡೀಟೇಲ್ಸ್ ಬೇಕಾಯತವೆ
ಹೌದಣ ಈಗ ನಿಮಗೆೇಏನ್ ಏನ್ ಓದತ್ತತಾ ಇದೀಯಾ
ಈಗ ನಾನು ಸೆಕೆಂಡ್ ಪಿ ಸಿ ಕಂಪ್ಲೀಟ್ ಆಗತೆ
ಸೆಕೆಂಡ್ ಪೀಸ್್ ಮುಗ್ದಯ್ತಾ
ಆನ್
ಹ್ಮ್ ನಿನ್ನ ಎತ್ತರ ಎಷ್ಟ ಆಯ್ತ ಐಟ್
ಐಟ್ ಅಣ್ಣ ಒಂದ್ ಸಿಕ್ಸ್ ಪಾಯಿಂಟ್ ಎಷ್ಟು ಐತ ಅಣ್ಣ
ಹೌದಾ
ವ್.
. ಈಗ ನೋಡೋಣ ಈ ಸದ್ಯ ನೀನು ಕೋಚಿಂಗ್ ಹೋದ್ರೆ ಬೆಸ್ಟ್ ಆಯ್ತೈತಿ.
ಹ.
ಕೋಚಿಂಗ್ ಬಿಜಾಪುರ್. ಬೆಳಗಾವ್ ನಿಂತಲ್ಲಿ. ಕೋಚಿಂಗ್ ತಗೊಂಡ ಅಂದ್ರ ಎಲ್ಲಾ ಅವ್ರ ಕಡೆಗೆ ಇರ್ತೈತಿ. ಫಿಜಿಕಲ್. . ಜೊತೆಗೆ. ಹಾ ಎಲ್ಲ ಓ. ದು ಲೈಬ್ರರಿ ಗೀಬ್ರರಿ ಎಲ್ಲ ಅವ್ರ ಕಡೆ ಇತ್ತ ಅವ್ರೇ ದಿನಾಲುಓ ತ ಇರ್ತಾರೆ.
ಹಾ.
ಫಸ್ಟ್ ನೀನು ಈಗ ಸೆಕೆಂಡ್ ಪಿಶ ಮುಗಿಸಿದೆ ಅಂತಲ್ಲಾ.
ಹಾ.
ಅದಕ್ಕ ಅಪ್ಲಿಕೇಶನ್ ಕರಿತಾರ ಈಗ ಜೂನ್ ಜುಲೈದಾಗ ಅಪ್ಲಿಕೇಶನ್ ಕರಿತಾರತಮ್ಮ.
ಅ ಹಣ.
ಲಕೇಶನ್ದಾಗ ನಿನ್ನ ಆಧಾರ್ ಕಾರ್ಡ್ ಹ ಮಾಸ್ ಕಾರ್ಡ್. ಆ ಅಮ್ಮ ಆಧಾರ್. ಪಾನ್ ಕಾರ್ಡ್ ಮತ್ತ ಮಾಸ್ ಕಾರ್ಡ್ ನಿನ್ನ ಹೆಸರು ಚೇಂಜ್ ಇರಬೇಕು. ಒಂದೇ ಸ್ಪೆಲಿಂಗ್ ಮಿಸ್ಟೇಕ್. ಕೆರೆಂಗೀಲ್ಲ.
ಮಿಸ್ಟೇಕ್ ಇದ್ರೆ ಅಂತ ತಗಲ್ಲ ಅ ಣ್ಣ.
ತೋಗಲ್ಲ ಕರಿ ಕಲ್ ತಮ್ಮ.
ಹೌದಣ ಇದು ಅಪ್ಲೈ ಮಾಡ. ಟೈಮ್ಗೆ ಆಯಿಲ್ ಚೆಕ್ ಮಾಡ್ಕೋಬೇಕಣ್ಣ.
ಹಾ ಚಪ್ಪ ಈಗ ಇರ್ಲಕಂದ್ರ ಮೊದ್ ಅವಕ್ರ ನೀವ ಒಂದ್ ಸತಿ ನೋಡಿಕೊಂಡು. ಎಲ್ಲಿಾದ್ರ ಆನ್ೈನ್ ಸೆಂಟರ್ ಒಳ ಹೋಗಿ. ದ ವೆರಿಫಿಕೇಶನ್ ಮಾಡ್ ಮತ್ತುಅದನ್ನ ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ ಅಪ್ಲೈ ಮಾಡಿದೆ ಅಂದ್ರೆ ಯಾವ್ದ. ಇ ತರ ಸಮಸ್ಯೆ ನೀನು ಕಾಡಲ್ಲ.
ಹಾ.
ಹ ರರಿಿಸೆಕ್ಟ್ ಆಗಿಲ್ಲ ಆಮೇಲೆತ್ತ ನೀನ್ ಅಪ್ಲಿಕೇಶನ್ ಹಾಕಿದ್ರೆ ಆಮೇಲೆ ಅಲ್ಲಿ ಅವರು ರಿಸೆಕ್ಟ್ ಮಾಡಿದ್ರರು. ಬಾಳ ತ ಯಾಕಂದ್ರೆ ಅಟೆಂಪ್್ ಗಳು ಕಡಿಮೆ ಇರ್ತಾವ. ಅದಿ ಸಲಕ್ಕೆ ಮೊದಲು ಇವೆಲ್ಲ ಮಾಡಿ. ಕಂಡ್ರ ಜಾಗೃತಿಂದ ಅಪ್ಲಿಕೇಶನ್ ಹಾಕು ಅಬ್ದುಲ್ಕೇಶ್ ನಾಯ್ಕ ನಂತರ ಎನು ಅವರು ನೋಟಿಫಿಕೇಶನ್ ಕರೀದಿನ ಎರಡು ತಿಂಗಳು ಇರ್ತದೈಐತಾನ ನೀನು ಕೋಚಿಂಗ್ ತಗೋ ನನ್ಗ್ ಯಾವ್ದ್ ಸರಿ ಅನ್ಸುತ್ತಾ ಕೋಚಿಂಗ ಕ್ಕೋಗ
ಎಲ್ಲಿ ಬೆಸ್ಟ್ ಆಗೋಣ
ಹಾ
ಬೆಸ್ಟ್ ಎಲ್ಲಿ ಐತಾನ ಆಮೇಲೆ ಅದೇ ಬೆಸ್ಟ್ ಇಲ್ಲಿ ಐತಣ್ಣ ಕೋಚಿಂಗ್
ವಿಜಯಪುರ ಐತೆ ತಮ್ಮ
ಹೌದಣ್ಣ
ಹಾ ಬಿಜೆಪುರ ಐತಿ ಬಿಜಾಪುರ್ಕ್ಕೆ ಹೋಗಿಬಿ ವಿಜಯಪುರ ಹೋದ್ ನಂತರ ಅಲ್ಲಿ ಅವ್ರು ಎಲ್ಲಾ ಅಮೌಂಟ್ ವಿಮೌಂಟ್ ಎಲ್ಲ ಬಗ್ಗೆ ಮಾತಾಡಿ
ಹಾ
ಇ ಕಡಿಮೆ ಪೀಜಿನ ಚೇತರ ಅಚೀಕ ಅವರು ರೆಗ್ಯುಲರ್ ಆಗಿ ದಿನಾಲುು ಸಾಯಂಕಾಲ ಮತ್ತು ಬೆಳಗ್ಗೆಂ ರನ್ನಿಂಗ್ ಇರ್ತಾ ಇತ್ತು ವಾರ್ ಅಪ್ ಫಲ್ಲ
ಹಾ ಹಾ
ಜಾಸ್ತಿ ಓಡ್ಸ್ತಾರ ಎಲ್ಲ ಊ ಟ್ಟದ ಎಲ್ಲ ವಸತಿ ಅವ್ರ ಕಡೆಗೆ ಇರ್ತೈತಿ
ಹಾ
ಮುಂಜಲೆ ನಾಲ್ಕ ಗಂಟೆಗೆ ಎಬುಸ್ತಾರ ಅವ್ರು ಮುಂಜೆಲ್ ಎಬಿಸ್ ಮತ್ತೆ ಮತ್ತ ಲೈಬ್ರರಿ ಓದದು
ಹಾ
ಹಂಗೆ ಮತ್ತ ಒಂಬತ್ತರಿಂದ ನಾಲ್ಕರ ಪುಸ್ತಕ ಕ್ಲಾಸಸ್ ಗಳು ನಡೀತಾವ ಇಲ್ಲ ಬೇಳಿಗ್ಗೆ ಒಂಬತ್ತರಿಂದ ನಾಲ್ಕರ ತಕ್ಕ ಹ ಅದ ನಂತರ ಮತ್ತ ಲೈಬ್ರರಿಗೆ ಅವ್ರ ಬೆೇಲೆ ಲೈಬ್ರರಿ ಇರ್ ಎಲ್ಲು ಇತ್ತು ಒಬೊಬರಿಗೆಿಗೆ ಸಪ್ರೇಟ್ ಆಗಿ ಸೀಟ್ಗಳು ಇರ್ತವು
ಹ
ಚೆಂದ್ ಕುಂತ ಓದದಿರ್ತ ಅವ್ರ ಎಲ್ಲಾ ಅವರ್ನೆ ಇರ್ತಾರೆ ಅಲ್ಲೇ. ಯಾರು ಯಾವವುದೇ ತರ ಅಲ್ಲಿ ಶಬ್ದಗಳು. ಮಾಡುವಂತಿಲ್ಲ ಎಲ್ಲ ಟ ಕಡೆ ಅವ್ರ ಕಡೆ ಓದಬೇಕ ನೀನು.
ಹ್ಮ.
ಮನುಷ್ಯನಾಗ ಆದತ್ನೆಂತ ಇರ್ಬೇಕ.
ಐತಿ ಅಣ್ಣ ಮನಸನ್ಯಾಗ್ ಆ ಮಾಡ್ಬೇಕನ್ನೋದೇ ಐತಿ.
ಹ್ಮ್.
ಅಣ್ಣ ನಂದ ಒಂದ್ ಸ್ವಲ್ಪ ಪ್ರಾಬ್ಲಮ ಐತಿ ಅಣ್ಣ.
ಏನಯತಮ್ಮ.
ಅಣ್ಣ ಸ್ವಲ್ಪ ನಂದ್ ಕಾಲ ಫ್ರಾಕ್ಚರ್ ಐತಿ ಅದಕ್ಕಾಗಿ ಡೌಟ್ ಅಣ್ಣ.
ಕಾಲ್ ಸ ಪ್ರಕ್ಚರ್ ಅಂದ್ರೆ ಏನು ಹೊಲಿಗೆ ಕಿದರ.
ಹ್ಮ್ ಅಣ್ಣ ಹಾಯಕರ ಅಣ್ಣ.
ಹೊಲಗಿ ಹಾಕ್ಯಾರಂದ್ರ ಬರದಿಲ್ಲ ತಮ್ಮ ಅದ.
ಹಾ.
ಹಾ ಬರದ ಹೋಲಿಗಿ ಬೀಳ್ಬಾರದಿನ್ನ ಯಾವ್ದೇಥರದು. ಸ್ಟ್ಯಾಚುಗೆ ಹಾಕೊಂಡ್ರೆ ನಡತೈತಿ. ಆದ್ರೆ ಹೊಲಿಗೆ ಹಯಕೊಂಡ್ರೆ ಅಲ್ಲಿ ಕರ್ಕದಿಲ್ಲ ಅದ.
ಕರ್ಕಲೋಣ ಈಗ ಹೊಲಗಿ ವೊಟ್ಟೆ ಹಾಕಿದ್ರೆ ವೊಟ್ಟ ಕರ್ಕಲೋಣ ಅದ್ಕೇನರೇ ಅದ ಹೋಗಂಗ ರಿಮೋವ್ ಮಾಡ್ಕೊ ಮಾಡ್ಕೊಬೋದ ಅಂತಣ ಅದಕ್ಕೆ.
ರಿಮೂವ್ ಮಾಡ್ಕೊಂಡ್ರೆ ತಮ್ಮ ಅದು ಸ್ಕ್ಯಾನ್ ಮಾಡಿದಾಗ ತೋರ್ಸತೈತೆ.
ಹೌದಾ. ತೋರ್ಸತೈತಿ ಅಣ್ಣ.
ಹ್ಮ್ ತೋರ್ಸ್ತೈತೆ ಹೊಲಿಗಿ ಇರ್ತವಲ್ಲಾ ಹೋಲಿಗಿ ಇದ್ದು ನಡದಿಲ್ಲ ಅಂತ ಹೇಳಿ ರಿಸೆಕ್ಟ್ ಮಾಡಿ ಕಳಸ್ತಾರ.
ಹ್ಮ್.
ಈಗ ಅದು ಬಿಟ್ಟ ವಿಸರ್ನ ಮತ್ತ ನೋಡ್ಬೇಕಂದ್ರ ಅದು ಅದ ಬಿಟ್ಟ ನೋಡ್ಬೇಕಂದ್ರ. ನೀ ಐ ಟಿ ಐ ದಾಗ ಹೋಗ್ಬೇಕು ಎಲೆಕ್ಟ್ರಿಕಲ್ ಇಂಜಿನಿಯರ್ದ ಯಾವನ.
ಹ್ಮ.
ಅ ಯುವ ಫಿಸಿಕಲ್ದು ಬಿಡಬೇಕಾಗತೈತಿ ತಮ್ಮ ನಿನ.
ಫಿಸಿಕಲ್ ಯಲ್ಲಾ ಬಿಡಬೇಕ ಅಣ್ಣ.
ಹ ಫಿಸಿಕಲ್ ಯಾಕಂದ್ರೆ ಅದು ಫ್ರಾಕ್ಚರ್ ಅದಕನ್ ನಮ್ ಜೀವನನೇ ಇದ ಆಕ್ತೀತಿ ಅದ ಆಗ್ಬಾರ್ದ. ಸ್ವಲ್ಪ ಆಯ್ತದೆ ಒ ಇದ ಆಗ್ತೇದೆ ಗುಡ್ ಮತ್ತ್.
ಇವು ಯಾವ ಪೊಲೀಸ್ ಅವೆನ್ ಬರ್ಲಣ್ಣ ಪೊಲೀಸ್ ಗೀಲಿಸ ಅಣ್ಣ.
ಸೇಮ್ ಸೇಮ್ ಸೇಮ್ ತಮ್ಮಾ. ಹ್ಮ್ ಸೇಮ ಆಕೆತೈತಿ ಅದಕ್ ನೀ ಏನ್ ಮಾಡ. ಈಗ ಅದು ಬಿಟ್ಟು ಐ ಟೀ ದಾಗ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡ. ಇಲ್ಕಂದ್ರೆ ಡಿಪ್ ಪ್ಪಳ ಮಾಡು
ಹಾ ಈಗ ಬೆಸ್ಟ್ ಅಂದ್ರೆ ಎಲ್ಲ ಬೆಸ್ಟ್ ಯಾವ್ದಾವ ಆಗ್ತಾನ
ಹ್ಮ್ ನಿನ್ ಸಾಮರ್ಥ್ಯದರಾಗೈತಿ ಈಗ ಐ ಟಿ ಐ ಅಂದ್ರೆ ಎಲೆಕ್ಟ್ರಿಕಲ್ಾಗ ಮಾಡ್ಬೇಕು
ಈಗ ನನಗ ನೆಕ್ಸ್ಟ್ ಯಾವ್ ಚೂಸ್ ಮಾಡಕಂದ್ರ ಕಂಪಿಸಾಗಿದೆ ನ
ಹ ಹೌದಾ ಕಂಪಿ ಜನಕ್ ನೋಡಪಾ ಪ್ಯಾರ ಮೆಡಿಕಲ್ ಮಾಡಿದ್ರೆ ನರ್ಸಿಂಗ್ ಹೋಗಲ್ಲ ಆಗ್ಬೋದು ನಿಮಗ್ ಸಂಬಾರ್ ಮ ನಮ್ ಆಸಕ್ತಿ ಐತೆ ಅದ್ರಂದ್ರೆ ಅದಾಗಬಹದು ಐ ಟಿಐ ಮಾಡಿದ್ರೆ ಎಲೆಕ್ಟ್ರಿಕಲ್ ಅಂದ್ರೆ ಮನೇೆಯಲ್ಲಿರುವಂತ ಫ್ಯಾನ್ ಗಿ ಫ್ಯಾನ್ಗಳು ಸ್ವಿಚ್ಗಳು ರ್ ನ ತಯಾರಿ ಮಾಡೋದು ಎಲ್ಲ ನಮ್ಮ ಮನೆಯಲ್ಲೇ ಮಾಡ್ತ ಅಂದ್ರೆ ಮನೆಯಲ್ಲೇ ಮಾಡ್ಬೋದು ಊರಲ್ಲಿ ಯಾರಾರ ಮನೆಗಳಿಗೆ ನಮ್ ಗ್ಯಾಡ ನ ಕಂ ಕಂಪ್ನಿಗೆ ಓತ್ತನ ಅಂತಂದ್ರೆ ಕಂಪ್ನಿ ಹೋಗ್ಬತ್ಪ್ಪಾ
ಹೌದಾ
ಹಾ ಕಂಪ್ನಿಿಗೆ ಹೋಗುತ್ತು
ಹ್ಮ್ ಅದಕ್ಕೆಣ ಹ ಈಗ ನಾ ಅದೇ ಡೌಟ್ ನ ಇದ್ದೆ ಯಾವ್ದ್ ಮಾಡ್ಬೇಕ ಯಾವ್ದ ಈಗ ಆಸಕ್ತಿ ಇರೋದಂದ್ರೆ ಅದೇ ಇತ್ತು ಆರ್ಮಿದು ಅದಕೈ ಅದ್ರ ಆಗಲ್ಲಂದಿಲ್ಲಣ
ಅದು ಫ್ರ್ಯಾಕ್ಚರ್ ಆದ್ರೆ ಕರ್ಕಲ್ತಮ್ಮ ಅದೆಲ್ಲ ಚೈತಿ ಬಟ್ಟ ಪ್ಯಾಕ್ಚರ್ ಆದ್ರೆ ನನ್ ಕರ್ಕೋುದಿಲ್ಲ ಅದ್ರಾಗ
ಹೌದಣ
ನಿನಗಂತಲ್ಲ ಯಾರಿಗ ಅದು ಫ್ರ್ಯಾಕ್ಚರ್ ಆದ್ರೆ ಯಾರಿಗ ಕೊರಕಲ್ಲ
ಹೌದಾ
ಹ್ಮ್
ನೀ ಯ ಅದು ಹಾ ಈಗ ನೆಕ್ಸ್ಟ್ ಆದ ಬಿಟ್ಟ ಹತ್ರ ಏನನ ಪ್ಲಾನಿಂಗ್
ಯಾವ್ದ್ ಬಿಟ್ರ ಅದ ಬಿಟ್ರ ಮತ್ತೇನ್
ಈಗ ನಾ ಯಾವ್ದಾನ ಮಾಡ್ಬ್ರ ಚೂಸ್ ಮಾಡ್ಕೊಂಡ ಅಂದ್ರೆ ಈಗ ಐ ಟಿ ಚೂಸ್ ಮಾಡ್ಕೊಂತನಣ್ಣ ನಾನನ್ ಅದ್ರ ಮುಂದೆವ ಫ್ಯಾನ್ ಇಂದೆ ಮತ್ತೆ ಕ್ಲಾಸ್ಗೆ ಸ ಹೋಗಬೇಕಾ ಹೆಂಗ ಇಜು
ಅದು ಕ್ಲಾಸ್ ಅ ಕ್ಲಾಾಸಿಗೆ ಹೋಗಬೇಕಕ್ ಆತೈತೆ
ಹಾ
ಹ್ಮ ಕ್ಲಾಸ್ ಇರ್ತಾವ ಕ್ಲಾಸ್ಿಗೆ ಹೋಗ್ಬೇಕು ಹ್ಮ ನೋಡಪಾ ಕ್ರಾವಿಟಿ ಬೆಸ್ಟ್ ಆಗ್ತಪ ಯಾಕಂದ್ರೆ ಎಲ್ಲ ಅವ್ರ ಕಡೆ ಇರ್ತತಿ ತ್ತೆ ಪಡು ಆಂದೆ ಸೇಮ್ ನಡತಾವ್
ಅಲ್ಲ ಈಗ ನ ಅದು ಕ್ಲಾಸಿಗೆ ಹೋಗಿ ಒಂದಷ್ಟು ಮಳ ಕಲಿಬೇಕ
ಹಾ ಕಲಿಬೇಕಾಯ್ತು ಯಾಕಂದ ಪ್ರಾಕ್ಟಿಕಲ್ ಇರ್ತಲ್ಪ ದಿನ ಹೇಳ್ತಾರ ಅವ್ರು
ಹ್ಮ
ಹ್ಮ್
ಹ್ಮ್ ಹ್ಮ್ ಮತ್ತೇನಣ ಸಮಾಚಾರ
ಮತ್ತೇಏನಲ್ಪಾ ಮತ್ತೆ ಹೊಲ್ದ ಬೆಳಗ್ ಏನ್ ಹಾಕಿರ್ತಮ್ಮ ಹೊಲದಾಗ
ಈಗಣ್ಣ ಒಂದಿಷ್ಟ ಬೆಳೆ ಹೊಡೋದು ಬಿಟ್ಟಿವಣ್ಣ ಒಂದಿಷ್ಟ ಒಲ ಅದದು ಮಾಡಿ ಬೀಜ ಅದೆಲ್ಲ ಉರಿಯಣ್ಣ
ಯಾವ ಬೀಜರ್ರೀ ಅತ್ತ ಬ ಎಕ್ಸ್ಪೆಕ್ಟ್ ಕೊತಮ್ಮ
ಒಂದ ಒಂದ್ ಹದ್ನಾಕ್ ಹದಿನೈದ್ ಪ್ಯಾಕೆಟ್ ಇವ್ರಿ ಒದೊಂದು ನಲ್ಕುರಿರಿ ನಾಲ್ಕೂವರೆ ಆಯ್ತ ನಾಲ್ಕೂವರೆ.
ಹೌದ ಬೋರವೆಲ್ ಇದಾವ ಬಾವಿ ನೀರ ಅಥವಾ ಕಾಲುವೆ ನೀರ.
ಕಲ್ವೆ ನೀರು.
ಕಾಲ್ವೆ ನೀರ. ಕಾಲುವೆ ನೀರ್ ಸದಾ ಇರ್ತಾವ.
ಇಲ್ಲಣ ಅವ ಕಾಲುವೆ ನೀರ ಅಂದ್ರೆ ಅವು ಸ್ವಲ್ಪ ಬೇಸಿಗೆ ಸ್ವಲ್ಪ ಟೈಮ್ ಕೊಟ್ಟು ಟೈಮ್ ಟೈಮ್ ಟೈಮ್ ಟೇಬಲ್ ಮೇಲ್ ಬಿಡ್ತಾರ.
ಹಾ ಹ್ಮ್ ಮಳೆಗಾಲದಲ್ಲಿ ಸದಾ ಇರ್ಥವ.
ಹಾ ಸದಾ ಇರ್ತೈತ ನಮ್ಮೇಗಲ್ಲ.
ಹ್ಮ್ ಹ್ಮ್ ಅತ್ತ ಹೆಂಗ ತೂರ್ತಿರ್ತವ ಫಸ್ಟ್ ಟೈಮ್ ಮಾಡ್ತರ್ ಅತ್ತಿ ಊರ್ ಹಕದ್ರು ಹೂಲನ.
ಹೊಲಾ ಮದ್ಲೇ ಟ್ಯಾಕ್ಟರ್ಲ್ಲೇ ನೇಗಿಲೆ ಹಾಕ್ಸ್ತವಣ್ಣ. ನೆಗ್ಲಿಹಾಕ್ಸಿ. ಅದಕ್ ಕೂಟ್ರ ಗೀಟ್ರು ಕರೆಕ್ಟ್ ಆಗಿ ಹೊಲ ಅ ಇದು ಮಾಡ್ತೀವಿ. ಕರೆಕ್ಟಾಗಿ. ಹ ಟ್ಯಾಕ್ಟ್ರಲ್ಲಿ ಆಮೇಲೆ ಎತ್ಗಳು. ಮಾಡ್ತೇವಣ್ಣ ಎತ್ಗೊಳೆ ಅದೆಲ್ಲ ಟ್ಯಾಕ್ಟರ್ ಆದ ಆದ್ಮೇಲೆ ಎತ್ಗೊಳೆ ಮಾಡ್ತೇವ ಫುಲ್ ಮಿದುವ ಆದ್ಮೇಲೆ. ಎತ್ಗೊಳ್ಳೆ ಒಂದ್ಸರಿ ಮಾಡಿ. ಆಮೇಲೆ ಅದ್ರಲ್ಲಿ ಸಾಲ ಹಾಕ್ತೇವಣ ಸಾಲ ಹಾಕಿ ಊರಾಗ ಮನಲಿ ಅಮ್ಮ ಅಪ್ಪ. ಅಪ್ಪಾಮ ಕರ್ಕೊಂಡು. ಅದ ಚೆಂದು. ಬೀಜ ಒಂದು ಒಂದೊಂದು ಗೇಣಿಗ. ಚೋಟಿಗ ನನ್ನು ಹುರ್ಕೊಂಡ್ ತಿಂತೀಯಾ.
ಎಷ್ಟ ದಿನಕ್ಕೆ ಬರ್ತ ಇತ್ತಮ್ಮದು ಬೇಳೆ.
ಅದಣ ಒಳಗೆ. ಮಳಿಕದಸ ಕರೆಕ್ಟ್ ಆಗಿ ನೀರು ಅದೆಲ್ಲಾ ಇತ್ತಂದ್ರೆ ಒಂದು ಎಂಡ ದನ್ ಒಂಬತ್ತು ದಿಂದ ಕಾಣತೈತೆ ಹೊರಗ ಹಿಂಗಗೆರಡಲ್ಲಿ ಕಾಣ್ಬೇಕಂದ್ರೆ ಒಂದ ಒಂಬತ್ತ ಇಲ್ಲ ಹತ್ತು ದಿನ ಆಗ್ಬೇಕು.
ಹ್ಮ್ ಮಾಡ್ಬಿಡಿ ಅದಾದ್ಮೇಲೆ.
ಹ ಅದಾದ ನಂತರ ಒಂದ್ ಸ್ವಲ್ಪ ಸ್ವಲ್ಪ ಒಂದ್ೆರಡ್ಗೆ. ಒಂದ್ ಎರಡು ಮೂರುಗಣ ಬರೋಷ್ಟು ಬಿಡ್ತಿೀವಿ ಅದು ಬಿಟ್ಟಾದ್ಮೇಲೆ ಅದಕ್ಕ. ಹ್ಮ್ ಗೊಬ್ಬರ ಕೊಟ್ಟಕಸಿಂದ ಅದಕ್ ಚಂದ ಹೊಲ ಗಿಳೆ ಹೊಡ್ತಿೇವ. ಸೊ ಒಂದ್ಸರಿ ಸತ್ತಗತಿೀವಿ ಸತ್ತಗದಾದ್ಮೇಲೆ ಅದ ಇನ್ನೊಂದ ಸ್ವಲ್ಪ ದೊಡದಾಗ ಒಂದ್ರಿ ಇಡಿ ಹಡಡ್ತಿ. ಅದು ಪ ಕೆಂಪ ಮಾಡ ಹ ಮಸದ ಐತ್ವಿ ಹ್ಮ ಕೆಂಪು ಮಾಡ ಮಸದ. ಮತ್ತೆ ಅದಗನ್ನ ಎಲ್ಲಷ್ಟು ಮಾಡತ
ಎಲ್ಲ ಮಳೆ ಗಿಡ ಚೆನ್ನಾಗ ಆತದ ಅಲ್ ತಮ್ಮ್ ಕಡೆ
ಹ್ಮ್ ಹ್ಮ್ ಚೆನ್ನಾಗ ಐತದ ಇವತ್ತು ಒಂದ್ ಸ್ವಲ್ಪ ಬಂದ್ರೆ ಪಾಡಗ್ತೈತಿ ಇವತ್ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಬೀಜ ಉಊರಿವಿ ಎಲ್ಲ ನಿನ್ನೆ ಉಊರಿವಿ ಸ್ವಲ್ಪ ಮೇಲ್ ಎರಡು ಬಳ್ಳ ಫುಲ್ ಒಣಗಿದಂಗ ಆಗಿರ್ತೈತಿ ಸ್ವಲ್ಪ ಮಳೆ ಬಂದ್ರೆ ಮೆತ್ತಗೆ ಹಾಕ ಹಾ ನಡತೈತೆ ನ ನೀ ನಡತೈತೆ ಅದಕ್ಕ ನೀರು ನಮ್ಮ್ ಕಾಲುವೆ ನೀರ್ ಏನ ಕಾಲುವ ಆಗಿಲ್ಲ
ಹೌದಾ ಯಾವ ಬರ್ತಾವ ಕಾಲ್ವೇ ನೀರು
ಹ್ಮ್ ಬರ್ತೈತಾ ಇನ್ನ ಇನ್ನ ಡೇಟ್ ಬಿಟ್ಟಿಲ್ಲ ಡ ಡೇ ಹಾವರ್ಸಾಲ್ಲಿ
ಹ್ಮ ಸರಿತತ ಆರಾಮಿದಲ್ಲ
ಹಾ ಆರಾಮ
ಹ ಆಗ್ತಾ ಇರ್ತ ನಂದ ಸ್ಲ್ಪ ಕಲ್ಸದ ಹೇತನಿ ಹಾ
ಏನ್ ನಡೀತಿದೆ